ಹ
ಬಂತಲ್ಲ
ಹಾ ಈತ್ತು
ನಿಂದ್ಯಾಕೆ ಬರ್ಲಿಲ್ಲ
ಎದಕ್ಕೆಲ್ಲ ಪಣ ಅದು
ಹಣ ಕ ಆ
ನಕಲ್ಲ ಸ್ ಸ್ಕ್ರೀನ್ ಶರ್ಟಂಕಿ ಉಂಟದ
ಬರಂಗತ್ ತು ಹ ನೀಿಯಣ ಏದ ಇದು ಕೆಲಸ ಮಾಡಿ ಇಡಕ್ ಮಾಡಿ ಬಿಡಪ್ಪ
ಏನಂಗೇನೆ ಏನ್ ಅಂದೀಿನಿ ಏ ವಯ ಸೋದ ಬರ್ಗತ್ತ ಹೋಗ ಮರ ಯಾರ ಹ್ಮ್ಮ್. ಸರಿ ಸಾರಿ ಕಂಟ್ರೋದರ್ಬೇಕದ
ಆಲ್ರೆಡಿ ಈ ಲಾಸ್್ದಾಗಿ ನೋಣ
ಅದ ಗೊತ್ತಾಗಲ್ಲದು ಯ ಟೈನಿಗೆ ಏನ್ ಬರತ್ತೇನೆ
ಲಾಸ್ದಾಗಿ ನಾಲ್ರೆಡಿ ನಿನಗ್ ಬಿ ಬಿದ್ದಷ್ಟೇ ಬಿದ್ದಿಲ್ಲ ನನಗಿನ ನೋಡಿದ್ರ ಮತ್ತ ನನಗೆ ಬಂದ್ ಗಂಟು ಬೀಳತ್ರಿ ನೋಡಿ ಎಲ್ಲರ
ಇನ್ನೇನ ಪಾಲನ ಇನ ಕಮ್ಮ ಯೂಸ್ ಮಾಡ್ತ್ನಿ ಬೇರಾದ್ರ ಪುರಾಸಸ ತೊಡ್ ತರನಗೆ
ಅಲ್ಲ ಮಾಡಕ್ ರೆಡ್ಡಿ ಅಂತ್ರ ಅವನ್ ಪೂಂದಾಗ ಮಾತಾಡ ಕರೆಕ್ಟಗ ಮಾತಾಡ್ತಾನ ನಂದು ಬಂದ ಒೆ ಏನಾರ್ ಒಂದು್ ಅಂಗಡಿ ಗಿಕ್ ಇರ್ತಾವವೆ ಎಲ್ಲ ಇರ್ತಾವ ಅವಲ್ಲಿಂದ ರಿಜೆಕ್ಟ್ ಆಗ್ಯಾವ ನಿಲ್ಲಿಂದ ಒಂದ ಆಗ ಅ ಈಗ ಮತ್ತೆ ಇದೊಂದು ಏನ್ ಮಾಡ್ತದೆ ನೀಗೆ
ಹ
ಬರೀ ನೀವೇ ಗಂಟ ಬಿದ್ರೆ ಯಾರಿಗ ಗೊತ್ತ ಈಗಿನ ಮಾಡ್ತ
ಹ ಅದೇನ ರೆಕಡ ಫೆನು
ಹ ಅದೇ ಸ ರೆಫರ್ ಮಾಡತಾರ ಅಂತ ಅವರು ಸುಮ್ಮನೆ ಏನಾರ ಹಿಂಗ ಶ ಸಿಕ್ಸಿಿಕು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ ಮಾಡತಾರ ಪ್ರನಂತ
ಹ್ಮ್ ಹ್ಮ್
ಮಾತಾಡ್ಬೇಕು
ಅಲ್ಲಾ ಇದರಿಂತ ಅವರಿಗೆನ ಯೂಜ
ಯ ಯಾವಾರ ಇಂಟರ್ನೆಟ್ ಬೆಳೀತಿರಲ್ಲ
ಹ್ಮ್
ಆ್ಯಪ್ ಪಬ್ಲಿಷ್ ಆಗುತ್ತೆ ಹಿಂಗ್ ಮಾತಾಡದರ್ಲಿ ಮಾತಾ ನಮ ಹಿಂಗ್ ಟಾಪ್ ದಾಗ ಬಂದದಂತರು ಏನಾರು ಇರ್ತ
ಹ್ಮ್ ಹ್ಮ್ ಅಲ್ಲ ಅವ್ರ ಕೈಯಿಂದ ತೊಕ್ಕ ಹಾಕಿ ನಮಗಿದ ಮಾಡೋದ ಕ ಏನ್ ಇಜ ಅಂದ್ರೆ
ಹ್ಮ ಹೌದೇ ಹಂಗ ನೋಡಿದರ ಯುಟ್ಯೂಬ್ ಲಿಂತಾ ಅವ್ರಿಗೆ ನ ಯುಸ್ ನಮ್ಗ್ ಗೊತ್ತಾನೆ ಹ ಅವ್ರಿಗೆ ಎಷ್ಟ ಎಷ್ಟು ರೋಗ ತಕಂತಾರೆ ಗೊತ್ತ ಯೂಟ್ಯೂಬ್ಗ್ಲಿಂದ ಹ ಹೆಂಗ ತಕ್ಕಂತರ ಏನ್ ಮಾಡ್ತ ಸರ್ನಾ
ನೀ ಕೆಲ್ಸ ಮಾಡತಪ್ಪಾ ಬರ್ತರಕ್ಕ
ಕೆಲ್ಸ ಏನ್ ಮಾಡ್ತ ಅದೇ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ
ಮತ್ತ ವಿಡಿಯೋ ಮಾಡ್ಬೇಕ ಮತ್ತೆ ಕಂಟೆಂಟ್
ಅದೇ ಇದನ್ನು ಮಾತಾಡ್ಬೇಕಲ್ಲಿ ಈಗ ನೀ ಹೆಂಗೈತೆಗಳ ಫಸ್ಟ್ ಆಡೆ ಮಾತಾಗದು ಆದ್ರೆ ಹಂಗೆ ಕಂಟೆಂಟ್ ಅದಕ್ಕೇನ್ ಅದ್ರಲಿಂದ ಅವ್ರ ಹೆಂಗತಕಂತಾರ ನನ್ಗ್ ಗೊತ್ತೇನ ಅಮೌಂಟ್ ಇಲ್ಲ ಇಲ್ಲ ಆದ್ರ ಹಂಗೆ ಮಾರ್ಕೆಟಿಂಗ್ ಬೇಸಸ್ ಮ್ಯಾಗ ಹೋಗ ಹ
ಹ್ಮ್್ಮ
ನಮ್ಗೆ ಯಾಕಲ್ ಹ
ಹ್ಮ್
ಅವು ಅವ ಕೋಆರ್ಡಿನೇಟರ್ ತೂಂಡನ ಅ ತೋಡ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ತಾನಲ್ಲಾ
ಹ್ಮ್
ಅವ್ ಚಂದ ಚಂದ ಫೋನ್ದಾಗೆ ಇರ್ತಾನ ಚೆಚನ್ ಎಲ್ಲರ ಮೆಸೇಜ್ ಮಾಡಿಕೆ ಅಂತ ಎಲ್ಲೋ ಹೇಳಿಕೊಡ ಹಕಲ ಅದು ಮಾಡ್ತಾನ ವಾರಕ್ ಒಬರ್ಲಿಂದ ಮುನ್ನೂರು ರೂಪಾಯಿ ಬೀಳತವನಿ
ಅಲ್ಲ ಅವ ಅವ್ರ ದೋಸ್ತ್ ವಕ್ಕಿರಂರ್ಅವ್ರ ಅಣ್ಣರ್ ದೋಸ್ತ್ ಅವ
ಹಾ ಹಾ ಹಾ
ಅವನಿಗೆ ಅಷ್ಟು ಬೀಳುತ್ತ ಮನ ಗಂಡ ಆತದ ಅವನಿಗೆ
ಪಾಡ್ಲ್ ಮತ್ತೆ
ಮತ್ ಚಂತನ ಮಾಡ್ಬೇಕು ಆಗಲ್ಲ ಯಾರ್ ಮೆಸೇಜ್ ಹಾಕಿದ್ರರು ಬಿೀ ರಿಪ್ಲೈ ಮಾಡ್ಬೇಕಕ್ ಲಿ ಖಾಬ್ ಆಗುತ್ತತ್ತ ಒಬ್ಬ್ರದ್ದೇ ಮಾಡೋದಾಗಲ್ಲ ಒಬ್ರ್ದೇ ಮಾಡಳದಾಗಲ್ಲ ನಮದ್ ಬರ್ಲಕ್ರೀ ಎಷ್ಟ್ ಸತಿ ಫೋನ್ ಹೆಚ್ದೆೇವ್ರ ಈಗ ಅಷ್ಟ್ ಸತಿ ಪೇೇಶನ್ಸ್ಲಂದ ಮಾತಾಡ್ಬೇಕಲ್ಲ ಹ ತಡ ತಡಿ ಶ ಗೇರಿದ್ರರು ಆಯ್ತ ಯಾಪ ಯ ಯಾ ಬಿಡು ಅಂತ ಬಿಟ್ ಬಿಡ್ತಾರೆ
ಹ್ಮ ಹ್ಮ ಹ್
ಎಲ್ಲರಿಗ ಸಂಭಳಿಸಕೊಂಡು ಹೋಗ್ಬೇಕಲ್ಲ ಅದ ಬ ಆದ್ರೆ ಇಲ್ ಕಾಗ ಏನಾದಾರರು ಅಂದ್ಬಿಡ್ತೇವ ನವು ಆದ್ರೆ ಅವ್ರಲ್ಲ ಸಂಭಳಸ ತಿಕೊಂಡು ಹೋಗ್ಬೇಕಲ್ಲಪ್ಪಾ
ಹ್ಮ್
ಈಗ ಒಮ್ಮ ಒಮ್ಮಿಗೆ ಹೆಂಗ್ ಮಾಡಿದೀವಿ ಆದ್ರೆ
ಈ ಕೆಡಗಿಂತ ಮಾಡಡಪ ಅಪ್ಪ ಏನಾರ ಅಲ್ಲಿ
ಇಲ್ಲಲ್ಲೇ ಗೊತ್ತಲ್ನು ಸಲ ಅದು ಫದಬ ಬಗ್ಬಿಡತ ಹಂಗೆ
ಹೆಚ್ಚಿದೇ ಹಿಂಗ ಆದ್ದಂತ ಹಚ್ಚಿದ್ದೆ ನಾವ್ ಬ್ಯಾಳ ವರ್ಡ್ಸ್ ಯೂಸ್ ಮಾಡ್ಬಿಡುದ ತ ತಕ್ಷಣೇ ಹಣ ಆಗಲ್ಲದೆಗದೊಂದು ಬಿಟ್ಟವ ಅದ ಕೈಲಿ ಆಗಲ್ಲ ಮಾತ್ ಮಾತಿಗ್ ಬರ್ತಾವ ಆಗಲ್ಲದ ಬಿಟ್ಬಿಡು ಅಂತಂದವ
ಹಾ
ಏನ್ ಮುಂದಲ್ ಮಾತಾಡಕ್ ಹೋಗ್ಬೇಡ ನಮ ನಮಗ ಆಗಲ್ಲ ಒಂದ್ಬಿಟ್ಟ ಹಗೆಲ್ಲ ಮಾತಾಡಿಕಂತ ಹ್ಮ ಆಕನ್ ಕೈಿಗ ಆಗಲ್ಲ ಅದಕ್ಕೆನ ಫೋನೇ ಹ ಅಂತೇನು ಪ್ರಾಕ್ಟೀಸ್ ಮಾಡ ಮಾಡತಂತಂದಲ್ಲ
ಹ ಹ
ಹಚ್ಚತ್ತಕ್ಕೆ ಹೋಗಿಲ್ಲ ಅವನಿಗೆ ಅವನಿಗೆ ಹಚ್ಚ ಮತ್ ನಾನೇ ಮೇ ತೋಂಗ ನೀ
ಹ
ಒಂದ್ ಎರಡು ಮಾತ್ ಮಾಡದು ಮಾತಾಡೋದಾಗಲ್ಲ ಅವರಿಗೆ ಶ್ರೀದಾ ಹಿಂಗೆ ಪಂದ್ಯ ಮುಡ್ತವ ಸಡನ್ಲಿ
ನಿಂದೇನು ಹೋಗ ಕೆಾಳೆ ಕಾಲ
ಗ ಅವ್ನ್ನ ಏ ಕ್ಲಾಸ್ ಕತಾನೆ
ತಾನ ಹಾಕಿದ್ರೆ ಮಾತಾಡ್ತಾನ
ಹ್ಮ್
ಚಿತ್ರ ಮಾತಾಡ್ತಾನ ಅವರು ಹೆಂಗ ಮಾಡತ್ರ ಅ ಸಂತೆಂದ ಹೇಳಿ ೋಟ್ ನಾನು ಸಂಜನ್ಕಯ ಅಂತಿ ಒಟ್ಟು ಹಳ್ಕಿದ್ದಾರೆ ಮ ಪ್ರಶ ಮಾಡ್ಬೋುದು ಆದ್ರ ಸಂ
ಹ್ಮ
ಮತ್ತೇ ತಿ ಕಡದು
ಹ್ಮ್ ಹ್ಮ್ ಹ್ಮ್
ಹಾ
ಹ
ಅದಲೇ ತುಂಬಿಸ್ ಕೊಡ ಅದ
ಹಗಲ್ಲ ಹೋದ್ೂ ಹೋಗಿ ಬಿಡಂತ ಏನಾರ ಅಂದ್ರ ಅಂದವ ಅಡೆ ಹೆಚ್ಚ ಹೊಲ್ದಾಗಿ ಹೊಲ್ದಗನ್ ಸಂಜ ಕಸತ್ತು ನಾವ್ ಹೊಟ್ಟೆ ಏನಾರರು ಒಂದ್ ಬೇರೆ ಟಾಪಿಕ್ ತಗೋುವವ ಮಟ್ಟೆ ಒಂದ್ ಐದುೀಕ್ಷ ಮಾತಾಡ ನೋಡ್ ಒಂದ ಮಿವಸ ಸಗಡ ತಗಿಡಬೇಕ ನಾನು ಅ್ಏಳ್ಗ್ಿವಸ ಐದ್ ನಿಮಿಷ್ ಮಾತಾಡಿದ ಮಗ ಅದು ಇದು ಅದ ಇದು ಅದಕ್ಕೆ ಹತ್ತರ ಇಲ್ಲ ಪಕ್ಕ ಡ ಹೋಗನ ಬಂದ ಬತರ ಹುಡ್ಕೊ ಏರ್ಕನೆ ಮಾತಾಡ್ತ್ ನಾನೇ
ಹ್ಮ
ಗಡಿ ಲಾಸ್ಟಿಗೆ ನಾನೇ ಆಣ ಸಂಜೆ ಕತ್ ತಿಂತು ಹೊ ಅವಗ ಹ ಬಿ ಬ ಮಾತಾಡೋ
ಹ್ಮ
ಹಾ ಮಂದಾಗ ಯಾರಾರು ಸ್ವಲ್ಪ ಮಾತಾಡ್ಸು ಸ್ವಲ್ಪ ಸೌಂಡ್ ಕೇಳಸಿಗೆ ಅಲವನ್ಲೇ ಸ್ವಲ್ಪ ಹಲವಾನ್ ಏ ಗಟ್ ಮಾಡೋ್ರಿ ಯಾರ ಕಟ್ ಮಾಡಯ್ತಲ್ಲ ಮನ ಒಂದು ಐದ್ ನಿಮಿಷ ನಡೆ ಅಲ್ಲ ನಂದ ಐದು ನಿಮಿಷ ತಡಿ ಅ ಟೈಮ್ ಅದದದು ಟೈಮ್ ಇರತ್ತನ ಕಟ್ ಆಾಗಲ್ಲ ಫೋನ್ಗಳ ಅವ ಹಾಗಲ್ಲ ಹಂಗ ಟೈಮ್ ಅದು ಅ ನಾರ್ಮಲ್ ಕಾಲ ಅಲ್ಲ ಅಲ್ಲ ಅದು ಬೇರೆ ಯ ಇದ್ರಲ್ಲ ಕಾಲ್ಪಾಡಿನ ಬ್ಯಾರೆ ಅದರ್ಯಾರು ಐದು ನಿಮಿಷ ಆದ್ಮೇಲೆ ಕಟ್ಟಾತ ಅಲೋ
ಹ್ಮ್
ಓ ವಕೀಲ್ ನಾಳೆ ಕಾಲೇಜ್
ಹೋಗತ್ ಹೋಗುತ್ತ
ಆಾ
ನಾಳೆ ನಾಡ್ದ ಹೋಗ್ಬಕ್ ಎರಡು ದಿನ
ಚಲೋ ಅದ ನೆಟ್ವರ್ಕ್ ಜಗ್ಗಿ ಬಂದ್ರ ಜ ಮಾಡ ಹೊಲ್ದಾಗಲ್ಲ ಇನ್ ಕುಡ ಹೊಲ್ದಾಗನು ಬರ್ತ ನಮ್ಮನೆಗೆ ಮನ್ಯಾಗ ಬರಲ್ಲ ಯಾವ ಸಿಮ ಅದು ಜ ಜೋ ಬರ್ತದಾ ಪೈಯಜಿ ಬರ್ದ ಅಂದ್ರ ಬರ್ತದ ನೋಡಿ ಚಲ ಯಾವ್ದ ಇಲ್ಲಿ ಮ್ಯಾಗ ತೋರ್ಸ್ಕೊಂಡೋಡ ಪೈ್ ಜಿ ಹ್ಮ ಅಲ್ಲಿ ಫೋರ್ ಜಿ ಬರ್ತದೆ ಫೋರ್ ಜಿ ಬಂತ ಊರಾಗ ಏರ್ಟೆಲ್ ಫೈ ಜಿ ಉಂಟದದ ಈಗ ಇಲ್ಲ ಜಿಯೋನೆ ಜಿಯೋನೆ ಅದು
ಹ್ಮ್ ಹ್ಮ್
ಯ ಹೇಳಟಲ್ಲ ಉಟಿ ಜೀವೋ ಜೀವ ಜೀವ ಜೀವ ಏರ್ಟೆಲ್ ಬರ್ಲತ್ತದ ನೋಡಿ ನಮ್ಮ ಊರಾಗ
ಫೈ ಜಿ ಫ ಜರತ
ಹ್ಮ್ ಹ ಏರ್ಟೆಲ್ ದು ಫೈ ಜಿ ಬರ್ತದ
ನಾಯಲ್ ಮಕ್ಕೊೊಂಡ ರುಮಲಾಗ ಂದ ಬರಲ ಪಾಯಚಿ ನಮಗೆ ನಮ ನಮ್ಮ ಆಶ ಬರ್ಲ್ಲ ಫೈವ್ ಜಿ ಹೊರ ಹೊರಗೆ ಬರುತ್ತ
ಆ ಸಿಿಮಮ್ಮ ನಿಂದೆ ಅವ ಜೀವನ ಅಲ್ಲ
ಆ ಜಿಯೋ ಜಿಯೋ ಇಲ್ಲಿ ಪತ್ತತೆವಲ್ಲ ಅಲ್ಲ ಮನೆಿಗಳು ಟವರ್ ಜಲ್ಲಿಚಾಗಲ್ಲ
ಮ್ಯಾಗ ಮ್ಯಾಗ ಟೆರಕ್ಸ್ ಹೋದ್ರರು ಬರ್ತ್ ನೋಡ
ಹ್ಮ ಅಲ್ಲ ಅಂತ ಪರಿ ಏನಾದಾರರು ಯೂಸ್ ಇದ್ರ ಫೈಬರ್ ಹಾಕ್ಸ್ೋಪನೆ
ಎಲ್ಲಿಫೈಬ ಅವರುೋಬಿ ರೊಕ್ಕ ಬತ ಅಲ್ಲ
ಪ್ಿಗೆ ಹೋಗ್ಬೇಕ ಬರುತ್ತಲ ತಿಂಗಳು ಜಾಸ್ತಿ ಬರ್ತದೆ ತಿಂಗಳ ಫೋನ್ಕ್ಕಿಂತ ಜಾಸ್ತಿನೇ ಬರ್ತ ಹೌದ ಅಂದ್ರೆ ನೆಟ್ಫ್ಲಿಕ್ಸ್ ಎಲ್ಲ ಬರ್ತಾ ಹೋದ್ರೆ
ಇದು ವರ್ಷಿಗರಲ್ಲದ
ವರ್ಷಗ ವರ್ಷಿಂದ ಪ್ಲಾಾನ ನ್ ಇರ್ತದ ತಿಂಗಳ ಪ್ಲಾಾನ ನ್ ಇರ್ತದ ಹಂಗಗೆನು ಇರ್ಲ ಈ ಫೋನಿಗೆ ಹೆಂಗ ಕೊಡ್ತಾರ ವರ್ಷ್ದಲ ಹಾ
ಹ್ಮ
ಅದೇಗ ಅದ ಹೆಂಗಿರುತ್ತ ಪ್ಲಾನ್ ಹೋಗತ್ಲ ಈಗ ಫೋನ್ ಅದೇ ಅಕ್ಷರ ನಡೀತದ ಹ ಪ್ಲ್ಲಾನ್ ಇರ್ತಾವ ಅಲ್ಲಿ ನೋಡ್ಬೇಕು ನಮ ಹೆಂಗ ಮಾಡ್ತೀವಿ ಈಗ ಎಲ್ಲ ತಗೊಂಡ್ ಮಾಡಲ್ಲ ಆಲ್ಮೋಸ್ಟ್ ಹಾಕದ್ರೆ ಮನ ಿನಿಗ್ ಬರ್ತಾವ ಅಂತ ಹೇಳಳ್ಗೆಸ ಯೂಸ್ ಮಾಡ್ತಾರೆ ಎಲ್ಲಂಟ ಹಾ
ಮತ್ತತ್ ನಮ್ಮಲ್ಲಿ ಅಲ್ಲ ಅಲ್ಲಿ ನಮ್ಗ ಮನದಲ್ಲ
ಹಾ ಅದು್ ಬರ್ತ ನೋಡ್ ಟಿವಿಗ್ಿವಿ ಅಲರ್ಟ್ ಮಾಡಿಸ್ತಾರ ನೋಡ ಅವ್ರು
ಎಲ್ಲಾ ಜೀವಸ್ ನ ಎಲ್ಲ ಬರ್ತವ
ಹ್ಮ್ ಎಲಸು ಬರ್ತಾವ ಅದು ಹ್ಮ್
ಏನ್ ಕೇಳಿ
ಅಲ್ಲ ಇಲ್ಲಿ ಬಂದಾಗ ಯೂಸ್ ಮಾಡಿದ್ದ ನಂದೆ ಅಗಿಂತ ಕೇಳ್ತೆ ಅತ್ತೀಗೆನ
ಯೂಸ್ ಮಾಡಿನಿ ವನಸಲ
ಬರ್
ಏ ಬರ ಬರುತಲ್ಲಿ ನೆಟ್ವರ್ಕ್
ಹ್ಮ್ ಆಯ್ತ ಆಯ್ತು ಆಮೇಹಾಚಿನಿ ತೋ ನೋಡಿ ಹಿಂದ ಕಡೆ ಬಂತ ಅಂದ್ರೆ ಆಚ ಹ ಹ ಹಿಂದ ಗಡಿ ಹಚ್ಚರ ಒಂದ್ಸತಿ ಅಡ್ವಾನ್ಸ್ ಕಾಲ್ ಮಾಡಿರಿ ಹಿಂದ ಗಡಿ ನೋಡಕ್ ಮುಂಚ ಮಾಡ ಬೇಳಲ
ಹಾ
ಹ್ಮ